ಹಾ ಹೇಗಿದ್ದೀರಿ.
ಹ್ಮ
ಹ್ಮ್ ಏನು ಮಾಡು ಕತ್ತಿದ್ದೀರಿ ನಾನು ತುಂಬಾ ಚಲೋ ಆದೀನಿ ಏನ್ ಮಾಡಕತ್ತೀರಿ
ಏನಿಲ್ಲಕಣ್ರೀ.
ಏನಿಲ್ಲ.
ಹ್ಮ್
ರೊಟ್ಟಿ ಗಿಟ್ಟಿ ಬಾಳ ತಿಂದ್ರಿ.
ರೊಟ್ಟಿಲ್ಲಿಗಂದ್ರೆ ಮಾಡ ಇಲ್ಲ ಮನೆಗೆ.
ಹೌದಾ ಬನ್ರೀ ನಮ್ಮ ಮನಿಗೆ ರೊಟ್ಟಿ. ಟೀ ಚಿಕನ್ ಸುಕ್ಕಾ ಕೋಳಿ ಸುಕ್ಕಾ ಎಲ್ಲಾ ಮಾಡ್ಕೊಡ್ತೀರಂತ.
ಹಾ ಮಾಡಿ ಮಾಡಿ ಬರುಮ ಯಾವಾಗಾದೂ ಸಮಯ ಸಿಕ್ಕಾಗ ಖಂಡಿತ ಬರುತ್ತೇನೆ.
ನಾಳೆನೆ ಬನ್ರಿ.
ಹಾ ನಾ.
ಇವತ್ ರಾತ್ರಿಗೆ ಬಸ್ ಹತ್ಕೊಂಡು ಕುೂತ್ಕೊಳ್ರಿ.
ನಾಳೆ ಮುಂಜಾನೆ ಬಂದ ಇಳಿರಿ ಬಂದು ಕರ್ಕೊಬರ್ತೀವಂತ
ಹಾ
ಹ್ಮ್. ನಮ್ ಕಡೆ ಎಲ್ಲಾ ಬಾಳ್ ಚೆಂದ್ ಚಂದ್ ಊಟ ಎಲ್ಲಾ ಮಾಡಕತೀವಿ. ನೀವು ಆ ಊಟನೆೆಲ್ಲಾ ತಿನ್ಕೊಂಡು ಬರ್ರಿ ಇಲ್ಲೆಲ್ಲ ತುಂಬಾ ಜಾಗಗಳಿದಾವೆ. ಹಾಗೆ ಸುತ್ತಾಡ್ಕೊಂಡು ಹೋಗಿರಂತೆ.
ಓಹೋ ನಿಮಗೂ ಪ್ರವಾಸದ ಬಗ್ಗೆ ಆಸಕ್ತಿ ಉಂಟಾ.
ಹಾ ಆಸಕ್ತಿ ಉಂಟು.
ಹಾ ಯಾವ್ಯಾವ ಸ್ಥಳಗಳನ್ನ ಹೋಗಿದ್ದೀರಾ.
ನಾನು ಬೇಜನ್ ಕಡೆ ಹೊಂಟೀನಿರೀ ಯಾವ ಕಡೆ. ಇಲ್ಲೇ ಬೆಂಗ್ಗಳೂರ್ ಕಡೆ ಇರೋ ಎಲ್ಲ ಹತ್ರ. ಪ್ಲೇಸ್ಗಳೆಲ್ಲ ಹತ್ರ ಇರುವಂತ ಜಾಗಗಳಲ್ಲ ನೋಡಿದೀನಿ ಮಂತ್ರಾಲಯ. ಹಾ ಬಾಗಲಕೋಟ್ ಯಾದಾಗಿರ್
ಹ್ಮ್
ಕೊಪ್ಪಳ ಅಂಜನಾದ್ರಿ.
ಹ್ಮ್
ಅಂಜನಾದ್ರೆ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಆದರೆ ಅದ್ರ ಬಳಿ ಹೋಗಿದ್ದೆ ದೂರದಿಂದ ನೋಡಿದ್ದೆ. ಅನ್ನೊದೊಂದು ಕೊರಿಕೆ ಉಂಟು ಆ ಕೋರಿಕೆ ಆಗೋವರಿಗು. ನಾನು ದೇವಸ್ಥಾನಕ್ಕೆ ಹೋಗಲ್ಲ ಎಂದು ಅಂದಿಕೊಂಡಿದ್ದೇನೆ ಹಾಗಾಗಿ ಹೋಗಲಿಲ್ಲ. ಆದರೆ ದೂರದಿಂದ ಆ ಒಂದು ದೇವಸ್ಥಾನವನ್ನು ನೋಡಿದ್ದೇನೆ. ಆ ಬೆಟ್ಟದ ಕೆಳಗ ನಿಂತು ನೋಡಿದ್ದೇನೆ ಅಲ್ಲಿಂದಾನೇ ನಮಸ್ಕಾರ ಹಾಕಿ ಹಾಗೆ ಬಂದಿದ್ದೇನೆ. ಆ ಒಂದು ಕೋರಿಕೆ ನೆರವೇರಿದ ನಂತರ ಹೋಗುತ್ತೇನೆ.
ಹ್ಮ
ಹ್ಮ್ ಅಲ್ಲಿ ಆ ಕಡೆ ಹೋಗಿದ್ದೇನೆ ಈ ಕಡೆ ತುಮ್ಕ ತುಮ್ಕೂರ್ ಕಡೆ ಹೋಗಿದ್ದೇನೆ.
ಹ್ಮ್ ಅಲ್ಲಿ ಕುಣಿಗಲ್ ಹತ್ರ ಹೋಗಿದ್ರ.
ಹಾ ಇಲ್ಲ ಕುಣಿಗಲ್ ಹತ್ರ ಹೋಗಿಲ್ಲ ಅದು ಆ ಅಂಜನೇಯ್ ಟೆಂಪಲ್ ಇದೆ ಅಲ್ಲ ಅಯ್ ದೇವಸ್ಥಾನ ಹ ಪಂಚಮುಖಿ ದೇವಸ್ ತನಯ್ ಹೋಗಬೇಕು ಅಂದಕೊಂಡಿದ್ದೆವು ಹೋಗಲಿಲ್ಲ. ಆದರೆ ಅಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದೆ ಆ ಯಾವ್ದದು ಮಠ ಒಂದಿದೆ ಅಲ್ಲವೇ ಸಿದ್ದರ ಮಠ ಅದಕ್ಕೆ ಮ ತ್ತೆ ಮಂದಾರಗಿರಿ ಬೆಟ್ಟಕ್ಕೆ ಆ ಮತ್ತೆ ಡಿಡಿ ಬೆಟ್ಟ ಅನ್ನುತ್ತಾರೆ ಅಲ್ಲವೇ ದೇವದುರ್ ದೇವರಾಯ ದುರ್ಗನ ಬೆಟ್ಟ ಎಂದು
ದೇವರಾಯನ್ ದುರ್ಗ
ಆ ದೇವರಾಯನ ದುರ್ಗ ಆಹ ಗ ಎರಡು ಚಕ್ರದ ವಾಹನದಲ್ಲಿ ಹೋಗಿದ್ದೆವು ನಾವು.
ಹ ಒಂದು ಮುಂಜಾನೆ ಹೋಗಿದ್ದರಿಂದ ಆ ಒಂದು ಅನುಭವ ಆ ತುಂಬಾ ಚೆನ್ನಾಗಿತ್ತು ಮಂಜು ಮಂಜು ಬೀಳುತ್ತಿತ್ತು ಮಳ್ ಮೇಲೆ ಬೆಟ್ಟದ್ ಮೇಲೆ ಹೋದ್ರೆ ಮಂಜೆಲ್ಲ ಮಳೆ ಬೀಳೋ ತರ ಕಾಣುತಿತ್ತು. ತು ಕಣ್ಣಿಗೆ
ಹೊ
ಹ್ಮ್ ಅಲ್ಲಿ ಹತ್ತು ಗಂಟೆ ಆದರೂ ಸಹ ಆ ಮಂಜೆಲ್ಲ ಮುಂಜಾನೆ ಹೇಗಿರುತ್ತದೆ ಆ ಹ್ಮ್ ದಿನನಿತ್ಯದಲ್ಲಿ ಮುಂಜಾನೆ ಮುಂಜಾನೆ ಇದ್ದಾಗ ನಮ್ಮ ಮನೆಗಳತ್ರ ಎಲ್ಲ ಹೇಗಿರುತ್ತದೆ ಆತರ ಹತ್ತು ಗಂಟೆ ಆದರೂ ಸಹ ಅಲ್ಲಿ ಅದೇ ರೀ ತೀ ಇತ್ತು.
ಹಾ
ಸೂರ್ಯನೇ ಬರಲಿಲ್ಲ ಸೂರ್ಯ ಬಂದುದ್ ಮತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಆಗಿತ್ತು.
ಮಳೆಗಾಲ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ವಾ
ಹ್ಮ್ ನಾವು ಈಗ ಹೋಗಲಿಲ್ಲ ನಾವು ಹೋಗಿದ್ದು ಅದು ಹ ಕೊನೆಯ ವರ್ಷದಲ್ಲಿ ಹೋಗಿದ್ದೆವು ಕಳೆದ ವರ್ಷದಲ್ಲಿ.
ಹ್ಮ್ ಆದ್ರುದ್ದು ಅನುಭವಗಳು ತುಂಬಾ ಚೆನ್ನಾಗಿದೆ.
ಹ ಹೌದು ಅವು ಮೈಸೂರಿಗೆ ಸಹ ಹೋಗಿದ್ದೆವು. ಏನು ಗೊತ್ತುಂಟಾ ನಾವು ಮೈಸೂರಿಗೆ ಒಂದು ಬಾರಿ ಹೋಗಿದ್ದೆವು ವಾಹನದಲ್ಲಿ ಹಾ ನನ್ನಪಯ ನನ್ನ ಗೆಳೆಯನಿಗೆ ಹುಷಾರು ತಪ್ಪಿತ್ತು ಅರ್ಧ ದಾರಿಗೆ ಹೋಗಿ ಮತ್ತೆ ಏನು ಮಾಡೋದೆ ಅಲ್ ಯಾವ್ದ್ ಯಾವ್ದು ರ ರಾಮನಗರ ಅನಿಸು ತದೆ ಅಲ್ಲಿ ಗಾಡಿಯನ್ನು ಹಾಕಿ ಮತ್ತೆ ನಂತರ ಬಸ್ಸಿನಲ್ಲಿ ತೆರಳಿದೆವು ಮೈಸೂರಿನಿಗೆ ಮೈಸೂರಿಗೆ ಬಸ್ ಸ್ಟಾಪ್ ಪ್ಪಿಗೆ ಹೋಗಿ ಫುಲ್ಲು ಜ್ವರ ಬಂದಿತ್ತು.
ಹ್ಮ್
ನಂತರ ಏನು ಮಾಡೋದು ಮತ್ತೆ ಹಾಸ್ಪೆಟಲ್ ಅ ಎಲ್ಲಿದೆ ಆಸ್ ಹತ್ರ ಎಲ್ಲಿಲ್ಲ ಎಂದು ನೋಡಿಕೊಂಡು ನಡೆದುಕೊಂಡು ಹಾಗೆ ಹೋದೆವು.
ಅಲ್ಲಿ ನೋಡಿದರೆ ತುಂಬಾ ದೊಡ್ಡ ಲ ಏನಂತಾರೆ ಸಾಲು ಇತ್ತು. ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು ಅ ಚೀಟಿ ಕೊಡುತ್ತಾರೆ ನಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ, ಆ ಚೀಟಿಯನ್ನು ತೆಗೆದುಕೊಂಡು ಕೊಂಡು ಆ ಹ ಆ ಒಂದು ಸಾಲಿನಲ್ಲಿ ನಿಂತಿದ್ದೆ. ನನ್ನ ಗೆಳೆಯ ಬೆಡ್ ಮೇಲೆ ಮಲಗಿಕೊಂಡು ಹ ವಿಶ್ರಾಂತಿ ಪಡೆಯುತ್ತಿದ್ದರು ನಂತರ ನೋಡಿದೆವು ನೋಡಿದೆವು ಟೈಮ್ ಸಮಯವೇ ಕಳೆದು ಬಿಡುತು ಕೋನ್ ಕೊನೆಗೂ ನಾವು ಒಂದ್ ಡಾಕ್ಟರ್ನ್ನು ಭೇಟಿನೇ ಮಾಡಲಿಲ್ಲ ಆ ವೈದ್ಯರನ್ನು ಭೇಟಿನೇ ಮಾಡ್ ಇಲ್ಲ ಮಧ್ಯಾಹ್ನ ವೇಳೆ ಆಗಿಬಿಡುತು ನಾವು ಮತ್ತೆ ಹಂತಿರುಗಿ ಬೆಂಗಳೂರಿಗೆ ಬರಬೇಕು. ಕಲ್ಲವೇ
ಹಾ
ಹಾ ಹಾಗಾಗಿ ನಾವು ಇನ್ನೇನು ಮಾಡುವುದು ಹ ವಾಹನ ಬೇರೆ ಅಲ್ಲೇ ಇದೆ ನಾವು ಹೋಗೋಣ ಎಂದು ಬಸ್ಸಿನಲ್ಲಿ ಮತ್ತ ಮತ್ತೆ ಅಲ್ಲಿ ಕೇಳಿದೆವು ಮಧ್ಯಾಹ್ನ ವೇಳೆ ನಮ್ಮದ ಇನ್ನೇನು ಇನ್ನೊಂದು ಮೂರು ಮಂದಿ ಆಗಿದ್ದರೆ ನಮ್ಮದೇ ಸರದಿ ಇತ್ತು ಆಗಲಿಗೆ ಅವರು ಅಲ್ಲಿಗೆ ಊಟದ ಸಮಯ ಇದು ಯಾರಿಗೂ ನೋಡುವುದ ಇಲ್ಲ ಎಂದು ಊಟದ ನಂತರ ಬನ್ನಿ ಅಂತ ಅಂದಬಿಟ್ಟರು ಮತ್ತೆ ನಾನು ನನ್ನ ವಸತಿ ನಿಲಯಕ್ಕೆ ಬರೋದು ತಡವಾಗುತ್ತದೆ ಅವರಿಗೆ ಹುಷಾರಿಲ್ಲ ಏನು ಮಾಡುದೆಂತ ಹಾಗೆ ಆಟೋದಲ್ಲಿ ಬಸ್ ಸ್ಟಾಪಿಗೆ ಬಂದು ಊಟ ತಿನ್ನು ಎಂದರೆ ಊಟಾನೂ ತಿನ್ನಲಿಲ್ಲ. ಏನು ಮಾಡೋದೆಂದು ಬನ್ನು ಮತ್ತೆ ಬಾಳೆೆಯನ್ನು ತಗೊಂಡು ತಿಂದೆವು. ಅವರಿಗೆ ಕೊಟ್ಟೆ ತಿಂದರು ಆಗ ಒಂದು ಚೂರು. ಮತ್ತೆ ಅಲ್ಲೇ ಒಂದು ಅಲ್ಲೇ ಒಂದು ಮ ಗುಳಿಗೆ ಕೊಡ್ತಾರಲ್ಲವೇ ಅಂಗಡಿಗಳು ಮಾತ್ರೆಗಳೆಲ್ಲ ಕೊಡ್ ಇತಾರಲ್ಲವೇ ಆ ಅಂಗಡಿಯಲ್ಲಿ ಹೋಗಿ ಜ್ವರಕ್ಕೆ ಮೈ ಕೈ ನೋವಿಗೆ ಎಲ್ಲಾ ಒಂದು ಗುಳಿಗೆಯೊಂದು ತಂದು ಕೊಡುದು ಒಂತ ಒಂದ ಸ್ವಲ್ಪ ವಿಶ್ರಾಂತಿ ಕೊಡುದು ಬಸ್ಸಿನ ಹತ್ಕೊಂಡು ಮತ್ತೆ ರಾಮನಗರಕ್ಕೆ ಬಂದೇವು ಅದರಲ್ಲಿ
ಮತ್ತೆ ವಾಹನದಲ್ಲೇ ಬಂದ್ರಾ ನೀವು
ರಾಮನಗರಕ್ಕೆ ಬಂದ ಮೇಲೆ ಮಾತ್ರೆ ಹಾಕ್ಕೊಂಡಿದ್ರಲ್ಲವೇ ಆಗ ಒಂದು ಸ್ವಲ್ಪ ಹುಷಾರಾದರು. ನಂತರ ರಾಮನಗರ ಕೆ ಬಂದ ಮೇಲೆ ಆಹ್ ವಾಹನದಲ್ಲಿ ಮತ್ತೆ ಇ ತಿರುಗಿದೆವು ಸ್ವಲ್ಪ ಸ್ವಲ್ಪ ದೂರ ಹೋಗಿ ಒಂದು ಸ್ವಲ್ಪ ಹತ್ತು ರಷ್ಟ ಹ ವಿಶ್ರಾಂತಿ ಪಡೆದು ನಂತರ ಹಾಗೆ ಹಾಗೆ ಮಾಡಿ ಹ ಬೆಂಗಳೂರಿನ ಬಸ್ ಪ ಬಸ್ ನಿಲ್ದಾಣ ಇದವೆೆಲ್ಲಾ ದೊಡ್ಡದು
ಹಾ
ಹ ಹ ಅಲ್ಲಿಗೆ ನನ್ನನ್ನು ಬಿಟ್ಟರು ನಾನು ಅಲ್ಲಿಂದ ಬಸ್ಸಿನಲ್ಲಿ ನಮ್ಮ ವಸತಿ ನಿಲಯಕ್ಕೆ ತೆರಳಿದೆ ಅದು ಒಂದು ಹಾ ನನೀಗೆ ಕೈ ಕಾಲೆ ಹಾಡು ತ್ತಿರಲಿಲ್ಲ ಒಂದು ವೇಳೆ ನನಗೆ ಗಾಡಿ ಓಡಿಸುವುದು ಬಂದಿದ್ದರೆ ನಾನೇ ಹಿಂತಿರುಗಿ ಕರೆದುಕೊಂಡು ಬಂದು ಬಿಡುತ್ತಿದ್ದೆ. ಆದರೆ ಏನು ಮಾಡುವುದು ನನಗೆ ಗಾಡಿ ಓಡಿಸುವುದೇ ಬರುದಿಲ್ಲವೇ. ಬೇ ಆ ಬೇರೆದು ಬರುತ್ತದೆ. ಈ ಹೆಂಗಸರೆಲ್ಲ ಓಡಿಸುತ್ ತ್ತಾರೆ ಅಲ್ಲವೇ ಅದನ್ನು ಏನೆನ್ನುತ್ತಾರೆ ಎಂದು ನನಗ್ ಗೊತ್ತಿಲ್ಲ.
ಹ್ಮ್
ಅದು ಓಡಿಸುತ್ತೇನೆ ನಾರ್ಮಲ್ ಚಿಕ್ ಏಯ್ ಥು ಚಿಕ್ಕ ಚಿಕ್ಕದು ಇರುತ್ತದೆ ಅವು ಓಡಿಸುತ್ತೇನೆ ದೊಡ್ಡ ಗಾಡಿಗಳು ಓಡಿಸುವುದು ನನಗೆ ಬರು ಅಪ್ಪಂದಿರು ಓಡಿಸುತ್ತಾರಲ್ಲವೇ ಆ ತರ ಒಂದು ವಾಹನಗಳು ಓಡಿಸು ಬರುವುದಿಲ್ಲ ನನಗೆ ಈಗ ಈಗ ಕಲಿಯಬೇಕು ಅಷ್ ತ್ತೆ ಇವುಗಳನ್ನು ನಿಮಗೆ ಬರುತ್ತದೆಯೇ ವಾಹನ ಓಡಿಸುವುದು.
ನನಿಗೂ ಬರುವುದಿಲ್ಲ ನಾನು ಯಾವತ್ತೂ ಓಡಿಸಲೇ ಇಲ್ಲ.
ಹ್
ಹಾ ಮುಂದೆ ಜೀವನದಲ್ಲಿ ಕಲಿಯೋಣ ಈಗ ಪ್ರಸ್ತುತಕ್ಕೆ ನಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿಲಿ ಆಮೇಲೆ ನೋಡು
ಕಡೆ ಗಮನವನ್ನು ಹರಿಸಿ ಮುಂದೆ ಇವೆಲ್ಲಾ ಇದ್ದಿದ್ದೆ.
ಅದೇನೆ ಜೀವನ ಪೂರ್ತಿ ಎಲ್ಲ ಮಾಡದೇ ಐತೆ. ಈಗ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಇದು ಮುಗಿದ ನಂತರ ಮತ್ತೆ ನೋಡ್ಬೇಕು ಏನ್ ಮಾಡ್ ಬೇಕು ನಿಮ್ದಂತೂ ವಿದ್ಯಾಭ್ಯಾಸ ಮುಗಿತು.
ಏನಂದಿರಿ ಕೇಳಲಿಲ್ಲ ನನಗೆ
ನಿಮ್ದಂತೂ ವಿದ್ಯಾಭ್ಯಾಸ ಮುಗಿತು.
ಹೌದ್ ನಂದು ಮುಗಿತಾದರೆ ಏನು ಮಾಡುವುದು ಇನ್ನು ಕೆಲಸವೇ ಸಿಗುತ್ತಿಲ್ಲ ಅಲ್ಲವೇ.
ಸಿಗುತ್ತೆ ತಗೊಳ್ಳಿ ಪ್ರಯತ್ನ ಪಟ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ್ ತಾನೇ ನನ್ ಕ
ಆ ಒಂದು ಆ ಒಂದು ನಂಬಿಕೆಯನ್ನ ಇಟ್ಟುಕೊಂಡೇ ಹುಡುಕುತ್ತಿದ್ದೇನೆ.
ಹಾ ಖಂಡಿತ ಸಿಗುತ್ತೆ ನಿಮಗೆ.
ಹ್ಮ್ ಹ್ಮ
ನೀವು ಏನ್ ಮಾಡ್ತಿದ್ದೀರಾ ಈಗ ಖಾಲಿ ಕೂತಿದ್ದೀರಲ್ಲ.
ಹ ಈಗ ನಾ ನಮ್ಮ ಮನೆಯಲ್ಲಿ ನನ್ನ ಅಕ್ಕನ ಮಕ್ಕಳಿಗೆ ಒಂದು ಜೋಕಾಲಿ ಹಾಕಿತ್ ಹ್ಮ ಆ ಜೊಕಾಲಿಯಲ್ಲಿ ಕುಳಿ ತಿಕೊಂಡು ಹಾಗೆ ಹೋಗುತ್ತಾ ನಿಮ್ಮ ಜೊತೆ ಮಾತನಾಡುತ್ತಿದ್ದೆ.
ಓ ಹೊ ಮನೆಯಲ್ಲಿ ಯಾರು ಇಲ್ವ.
ಇದಾರೆ ನನ್ನ ತಂಗಿ ಇದ್ದಾಳೆ ನಮ್ಮ ತಾತ ಇದ್ದಾರೆ ನನ್ನ ಚಿಕ್ಕ ಚಿಕ್ಕಮ್ಮ ಚಿಕ್ಕವ್ವನ ಮಗಳು ಬಂದಿದ್ದಾಳೆ ಇನ್ನೊಬ್ಬ ತಂಗಿ. ಆಕೆಯ ಗೆಳತಿಯದು ಮದುವೆ ಇದೆ ಎಂದು ಹ ಇಲ್ಲಿಗೆ ಬಂದಿದ್ದಾಳೆ ಆಕೆ ಗೆಳತಿಯದು ನಮ್ಮ ಊರೇ ನಮ್ಮ ಊರಿನ ಪೇ ಪಕ್ಕದ ಪೇ ಟೆಯಲ್ಲಿಯೇ ಮದುವೆ ನಡೆಯುತ್ತದೆ ನಮ್ಮ ಊರಿನಿಂದ ಬಸ್ಸು ಇದೆ. ಬಸನ್ನು ಹಾಕ್ಸಿದ್ದಾರೆ ಮದುವೆಗೆಂದು. ಇಲ್ಲ ನಾನು ಹೋಗುದಿಲ್ಲ ನನ್ನ ತಂಗಿ ಆ ತಂಗಿ ಇಬ್ಬರು ಹೊ ಹೋಗುತ್ತಾರೆ.
ನೀವು ಹೋಗೀ ಇನ್ನೇನ್ ಮಾಡ್ತೀರಾ ನೀವು ಮನೆಯಲ್ಲಿದ್ದು.
ಅದೂ ಏನ್ನನ್ನುತ್ತಾರೆ ತಿಂಗಳ ಋತು ಆಗಿದೆ ಅ ಗಾಗಿ ನಾನು ಹೋಗುದಿಲ್ಲ ಹಾಂ.
ಆಯ್ತು ಮತ್ತೆ ಮತ್ ಸಿಗೋಣ.
ಹಾಂ ಸರಿ ಆಗಿದ್ದರೆ ಧನ್ಯವಾದಗಳು.
ಹಾಂ ಧನ್ಯವಾದ್